ಹಲೋ.
ಹಾ.
ಏನ್ ಮಾಡತಿ.
ಮ್ಮಿನ ಕಡೆ ಯಾರು ಆಪ್ಪಂದರಲ ಒಂದ ಆರು ಮಂದಿನ
ಯಾರ್ದಾರ ನೋಡೋರು.
ಹಾ ಹಾಕೊಂಡ್ಬೋದಪ್ಪ ಚೀರ ಮಾತಾಡ್ತಿದ್ರ ಒಟ್ಟ ಒಮ್ಮಿನಗಡೆ ಟ್ರಿಪ್ ಹೋಗಿದ್ರ ಏನ್ ಮಾಡಿ
ಟ್ರಿಪ್ ಇರ್ಬೋದು ಭ ಭೈ ಮಿನಿ ಅಂದ ತಕ್ಷಣ ಏನ ಇವರರಲ್ ಭಯಿ
ಸಿಡಿದರುತಿ ನ ಯಿದ ಅವರು ಒಂದ ಮಾತಾಡತಾರೆ ಬಾಳ ಜೋ
ಈಗ ನಾವ ಈಗ ತರುಣ ತರುಣನ್ನು ಒಮಿನಿಯ ಒಳಗೆ ಹಾಕೊಂಡ್ ಹೋದ್ರೆ ತರುಣ ನೋಡಿ ಇವರು ತುಡುಗ್ರ ಅಂತಾರ ಎಲ್ಲಾರೂ.
ಮಂಕಿ ಕ್ಯಾಪ್
ಹ್ಮ ಈ ಸರ್ ಪ್ರಿನ್ಸಿಪಲ್ ಮ್ಯಾಮ್ ಅಂದ್ರ ಮಂಕಿ ಕ್ಯಾಪ್ ಗರ ರತ್ ರೌಡಿ ರೌಡಿ ಆಗಿದಯ ಕಳ್ಳ ಕಳ್ಳ ಆಗ ಇದಯಾ ನೀನು ರಾತ್ರಿ ಕಳ್ಳ ಅಂದ್ ಅಂದ
ಒಂದು ಮಂಕಿ ಕ್ಯಾಪ್ಪ ಹಾಕಿಬಿಟ್ರಿ ಸೇಮ್ ಕಳರ್ ರ ಕಾಂತಿ ಅಪ್ಪ ನೀನು ಅಂದ್ಬಿಟ್ಟು ಬಾ,
ಮುಂಕಿ ಕ್ಯಾಪ ಹಾಕ್ಬಿಟ್ರಿ ಕಳ್ಳ.
ಅವನ್ ನಂಕಿಗ ಆಪ್ ಹಾಕೆ ರೋಡ್ ನೋಡ್ ನಿಂದರ್ಸಿ ಚಪ್ಪಲಿ ಬಿಡಿಬೇಕ ಅವನ.
ಆಂಧ್ರ ಸರ್ ಮನ್ಗ ಚ ಅಭಿಷೇೇಕಗಯಲ ಚಪ್ಪಲ್ ಚಪ್ಪಲಿಲಿ ಚಪ್ಪಲ್ ತಗೊಂಡು ಹಾಕ್ತೀನಿ ಅನ್ನೋಕ್ ಅಭಿಷೇಕ್ ಸೈಲೆಂಟ್ ಏನು ಮಾತಾಡ್ಲಿಲ್ಲ
ಏ ಅವಾಗ ಮಾತಾಡ್ಬಿಡುದ ಅವಾಗ ಮಾತಾಡ್ಬಿಡುದ.
ಅವಾಗ ಮಾತಾಡ್ಬೇಕು ಮೊನ್ನೆ ಹೆಂಗ್ ಮಾತಾಡ ನೋಡಿ ಇಲ್ನೋ.
ನಾ್ ಮಾತಾಡೋಣ ನಮಗೆ ಏನಲ್ಲಿ ನಿಲ್ಪ ಮ್ದ ನಾ ಬಡಿತನತ್ ಬಡಿದ್ದೆ? ಏನ್ರರಿ ಏನ್ರರಿ ನನ್ ನನ್ ಜೊತೆನೆ ತಿಂಗ್ ಬಡ ತಾನತ್ಗೊಂಡಿದನೆಲ್ಪ.
ಬರ್ತೀರಾ ಕರ್ಕೊಂಬನ್ನಿ ಅಂತ ಅಷ್ಟ ಹೊರಗಡೆ ಹೊರಗಡೆ ಅಂತ
ನನಗ್ ಸೆಟ್ಟ ಬಜತ್ ಅವಾಗ ನನ್ಗ್ ಎಲ್ದಕ್ ಬಡ್ದಮ್ಮ ನಾ ಏನು ಮಾಡೆ ಎಲ್ಲ
ಹಿಂಗ್ ಅನ್ನೋದ ಹೊರಗಡೆ ನೀವು್ ಹೊರಗಡೆ ಹೊರಗಡೆ ಒಳಗೆದ ಒಳಗಡೆ ನಾವ್ ಏನ್ ಮಾಡಿದ್ರು ಹೊರಗಡೆ ಅಲ್ಲಿದ ಅಲ್ಲೇ ಇಲ್ಲದಿಲ್ಲೇ ಅ ಹಳ್ಬಿ ಹಂಗ ಬಂದ್ರೆ ಮತ್ತ ಬೇರೆ
ನಾವ ನಾವ ಬಿಡ ಕೂ ಯ ಕಸು ಇ ಮಾಡ ಹಡದು ಆಮೇಲೆ ನಮ್ಮ್ಯಾಲ ಬರುದಿಲ್ಲದು
ಮೇನಾ ಹೋದ್ ವರ್ಸ ಹೋದ್ ವರ್ಷ ಸ್ಕಾಲರ್ಶಿಪ್ ಹಾಕಿದ್ನೆ. ಬೈ ರೊ ರೊಕಣ ಬರ್ಲಿಲ್ಲ ಸರ್ ಒಂದ್ ರೂಪಾಯಿ ಬರ್ಲಿಲ್ಲ.
ಹಬ ರೋಂದತ
ಒಬ್ಬ ಲೋಕೇಶಿಗೆ ಬಂದಾವ ನನು ಬಂದಿಲ್ಲ.
ಲೋಕೇ ಎಟಂತತ್ತ
ಹದಿನೈ ಸಾರ ನ ಬಂದೋ ಬಾಯಿ
ಬಾಳ ಆತ್ ನಾ, ಹತ್ತು ಹದಿನೈದು ಸಾವಿರ ರೂಪಾಯಿ.
ಬೈ ನಮ್ಗ್ ಒಂದ್ ರೂಪಾಯಿ ಬರಲಿಲ್ಲೋ ಬೈ
ಹ್ಮ ನಾವ್ಯಾಂಬರ್ತ
ಹ್ಮ್ ಅದಕ್ಕ
ನಮ್ಮತ್ ಹೆಂಗ್ ಮಾಡ್ತಾರ
ಒಂದ್ ಆ್ಯಪ್ ಐತತ್ ಬೈಿ, ಅದ್ ಬಡ್ಡಿ ಹಂಗ್ ರೊಕ್ಕ ಡೈಲಿ ತ್ರೀ ಪರ್ಸೆಂಟ್ ರಿಕವರಿ ಆಕತತ್
ಅವ್ರ ನೀವು ಕೊಡ್ಬೇಕಕ್ ನೋ್ರೀ ರೊಕಪ್ಪ ಪಷ್ಟ,
ಹ್ಮ್ ಡೈಲಿ ಆದದ್ರೂ ಹಾಕುದು, ಡೈಲಿ ಹದನಾರನೂರ್ ಕೊಟ್ಟಿ ಅಂತೇಳಿ
ಹ್ಮ
ನ್ನ ತೊಂಬತ್ತು ರೂಪಾಯ
ಅವ್ರ ಕಟ್ಟಕೋತ ಹೋಕ್ಕಾರ ನೀನಗ
ಅವರ ನಮ್ ಕೊಡ್ತಾರ ಬಡ್ಡಿ ಇಂಟ್ರೆಸ್ಟ್ ಯಾವ್ದ ಆಯ್ತ ಅದ್ ಗುರಿ ನಾನು ಅದು ರಿಸರ್ಚ್ ಮಾಡನವು ಅದು ರಿಸರ್ಚ್ ನಮ್ಮ ಅಣ್ಣಗಳು ಎಲ್ಲಾ ಅದ್ರಗ್ ಹಾಕ್ಯಾರತ ಅದ ಕೇಳಿ ಹಾಕಬಕ್
ನಾವು ಹಾಕೋ ಈಗ ತಗದ್ರಗನ್ ತಗ ಮಕಾರ
ಯ ನಂಗ ಕಾರ್ಯ ಆಪ್ ನಂಗ ಏನ್ ಗೊತ್ತಿದ್ದಿದ್ದಿಲ್ ಭೈ ಇಷ್ಟ್ ದಿವ್ಸ ಆದ್ರು
ನಾವು ಆಗ ತಿಳ್ಕೊಂಡಿದ್ವಿ ನಾ ಮಾಡಾಕ ಬೇಸರಗಿತ್ ನಿನ ಈಗ ಅನ್ಸುತ್ತೆ ನೀನು ಐದ ಕಾಲ್ ನಿನ ಅತ್ತಕ್ಕ ನಿನಗೂ ಬ್ಯಾಸ ಕಟ್ ಮಾಡೋಡ್ಬೇಕಾರ
ಬೈ ಮತ್ತ ಐದು ಕಾಲ ಆದ್ಮ್ಯಾಗ ಮತ್ ನೆಕ್ಸ್ಟ್ ಟಾಸ್ಕ್ ಕೊಡ್ಲಾನು.
ಹ್ಮ್ ಅವ್ರಗ್ ನಿನಗ್ ಏನ್ರೀ ಮಾಡುದಿತ್ತು ತಿಳ್ಕೊ ಟೈಪಿಂಗ್ ಟಾಸ್ಕ್ ಕೋಡ್ತಾರ ಆದ್ರ ಆ ಕನ್ನಡ ಅಕ್ಷರ ಟೈಪಿಂಗ್ ಟಾಸ್ಕ್ ಇರ್ತತೆ ಅರದ ಅಷ್ಟ ಹೆಂಗ ಕ ಬರ್ದ ಅದನ್ ಕಾಣತಿರುದುಂಗ ರೌಂಡ್ ಮ್ಯಾಲಿಂಗ ಕಾ ಮಾಡಿರ್ತಾರ
ಹ್ಮ್
ಅದನಕ ಫಿಲ್ಅಪ್ ಮಾಡಿ ಕಳಸಬಕ್ ನೀ ಇವತ್ತ ಅದ್ರದ ಇದ ಆಗಿತ್ತಪ್ಪಾ ಲಪಡ ಆಗಿತ್ತ ಅದ್ರದ
ಹ್ಮ್
ನೋಡಿನ ಮೆಸ್ಸೇಜ್ ಓದಿ
ಇಲ್ಲ ಬೈ ಈ ಆಮೇ ಅದಾದ್ಮೇಲೆ ಜಾಯಿನ್ ಮಾಡಿ ನಂಗ ಗ್ರೂಪ್ ನಿ
ಹಾ ಹಾ ಆ ಟಾಸ್ಕ್ ನಮ್ಮ ಮೇಲೆ ಕಂಪ್ಲೇಂಟ್ ರೈಸ್ ಆಗಿದೆ.
ಹ್ಮ್
ನೋಡಿ ಇದನ್ ಮಾಡ್ಬೇಕು
ಮತ್ತ ಈಗ ಫೈ ಫೈವ್ ಟಾಸ್ಕ್ ಆದ್ಮ್ಯಾಗ ಮತ್ ನೆಕ್ಸ್ಟ್ ಏನು ಕಾಲಿನ
ಫೈ ಟಾಸ್ಕ್ಆದಮೇಲೆ ಇಪ್ಪತ್ತೈದು ನಿನ್ ಕಡೆ ಕಾಲ್ ನನ್ನ ಕಡೆ ಐದ ಅದ ಅಂದ್ರೆ ನೀವು ಮತ್ತೆ ಬೇರೆದವರಿಗೆ ಹಚ್ಚು ನೀ ನನ್ನ ಫೋನಿಗಚ್ಚು.
ಅದ ಈಗ ಒಟ್ಟ ಥರ್ಟಿ ಥರ್ಟಿ ಕಾಲ ಈಗ ಫೈ ಈಗ ಪೈ ಟಾಸ್ಕ್ ಹ್ಮ್ ಇಪ್ಪತ್ತೈದತ್ತು ಮೂವತ್ತು
ಮೂವತ್ತ ಇಪ್ಪತ್ತೈದ ಐತಿ ವಟ್ಟ್ ಇಲ್ಲ ಕೋಆರ್ಡಿನೇಟರ್ ನಂಗೆ ಇಪ್ಪತ್ತ ಅಂದನಾ ವಟ್ಟ್
ಹ್ಮ್ ಅಷ್ಟ ಅಷ್ಟ ಈಗ ನಾ ಐದ್ ಮುಗಸಿದ ಅಂತಿ ಮತ್ ನೆಕ್ಸ್ಟ್ ಐದ್ ಬರ್ತಾವ್ನ ಹಿಂಗ
ಹಾ ಸಬ್ಮಿಟ್ ಮಾಡದ್ಮ್ಯಾಗ ಮತ್ತ ಆರ ಇತ್ರ ಸ್ಟಾರ್ಟ್ ಆಕತ್ ಹತ್ತರತನ ಆರ ನಿತ್ರ ಹತ್ತತಾರ ಮತ್ ಬೇರೆ
ಹ್ಮ್
ಬಟ್ಟೆ ಈಗ ಮಾಡ್ಕೋತ ಮಾಡ್ಕೋತ ಮಾಡ್ಕೋ
ಮತ್ ಹ್ಮ್ ಆ ತರ್ಟಿ ಕಾಲ್ ಆದ್ಮ್ಯಾಗ ಮುಗೀತ ಮತ್ತ ಜ ಇದ ಇಲ್ಲ
ಥರ್ಟಿ ಕಾಲ್ ಆತ ಅಂದ್ರ
ಮುಗೀತ ಹೊಳ್ಳಿ ಅವ್ರು ನೆಕ್ಸ್ಟ್ ಟಾಸ್ಕ್ ಕೊಟ್ಟಾಗ ಮಾಡುದು
ಕೊಡ್ತಾರಲ್ಲ ಟಾಸ್ಕ್ ನಮ್ಮ ತರ್ಟಿ ಕಾಲ್ ಏನ್ ಆಗ ನಮಗ ಇನ್ನೊಂದ ಸ್ವಲ್ಪ ನಿತ್ತ ಟೈಪಿಂಗ್ ಟಾಸ್ಕ್ ಕೊಡ್ತಾರ
ಹ್ಮ್
ಈಗ ಎಷ್ಟೋ ಮಂದಿ ನಮ್ಮ ಗ್ರೂಪ್್ದಾಗ ಏನವರು ಟೈಪಿಂಗ್ ಟಾಸ್ಕ್ ಮಾಡುತ್ತಾರೆ ಅದಾದ್ಮೇಲೆ ಒಂದ ನಿನಗ್ ಒಂದ ಸ ವರ್ಡ್ ಕೊಡ್ತಾರ ಅವಾಗ್ ನೀ ಜೋರ್ ಜೋರ್ಸೆ ಚೀರ್ ಹೇಳ್ಬೇಕ್ ನೀ ಅದನ್ನ
ಹ್ಮ್
ಅದೇನು ವರ್ಡ್ ಕೊಟ್ಟಿರ್ತಾರ
ಹ್ಮ್ ಬೈ ಇನ ಒಂದು ಈಗ ಈಗ ಇ ನಿನ್ನೆ ನಿನ್ನೆ ರೆಜಿಸ್ಟರ್ ಮಾಡಿ ನಿನ್ನೆ ನಂಬರ ಲಾಗಿನ್ ಆಗೀನಿ ನನ್ ಇವತ್ತು ರಜಿಸ್ಟರ ಆತ ನಂದ
ಹ್ಮ ಹಂಗ ಒಂದ್ ದಿವ್ಸ ಬೇಕಾವ ಟೈಮ್ ಬೇಕಲ್ಲ
ಅದ ಬೈ ಈಗ ಆಗತ್ತೆ.
ಹಾ ಮೂರು ದಿವ್ಸ ನಿಂತನಾ ಎಷ್ಟ ನಶನಾಗ
ಅಭಿಷೇಕ ಅಭಿಷೇಕಂದು ಆಗಿದೆ
ನಾ ಹೆಂಗ ಮಾಡತೀನಿ ನ ರಜಿಸ್ಟ್ರೇಷನ್ ವಟ್ಆಪ್ ನಂಬರ್ ಕೊಡ್ತಿದನ್ಿ ನಾ ಕಾರ್ಯಪ್ಡಟ್ ಮಾಡಿ ಮತ್ ತಕೊಂಡ್ ಬಿಿಡ್ತಿದ್ನಿ ಎರಡ್ ಸರ ನ ಅಥ್ ಮೂರನೇ ಸರ್ ಏನ ಡಿಟ್ ಮಾಡಿ ತೊಕಾತಿದನಿ ಆಲ್ರೆಡಿ ಾಸ್ಕ್ ಕಂಪ್ೀಟ್ ಬರಾಕತ್ ಬಿಡ್ತಿವ ನೊಂದು ರೊಬೈಲ್ ಟಾಸ್ಕ್ ಕಂಪ್ಲೀಟ್ ಇರುತ್ತೆ ಈ ನಂಬರ್ಲ್ಲಿ ಲ ರಾಗಿನ್ ಆಗೈತಿ ರೊಬೈಲ್ ಟಾಸ್ಕ್ ಕಂಪ್ಲೀಟ್ ಆಗರುತ್ತ ಮರ ಮ ಆಯ್ತಾ ರಿಜಿಸ್ಟ್ರೇಷನ್ ಮಾಡತಾನೆ ಎರಡ್ ದಿವ್ಸ ಬಿಟ್ಟು ಮಾಡಿದ್ ನಾವ್
ಇವತ್ ಕನ್ನಡ ಸರ್ ಡ್ರಗ್ಸ್ ಪ್ರೀ ಅತ್ ಇದ್ರಲ
ಹ್ಮ್
ಕನ್ನಡ ಸರ್ ಭಾಷಣ ಮಾಡಿದರುಪಾ
ಯ ಕನ್ನಡ ಸರ್ ಬ ಭೋಳಶಂಕರ ಏನತ್ ಮಾಡಿದ್ರು
ಅದ ಮೊನ್ನಿ ಯಾರು ಬಿದ್ದಾರಲ್ಲಾ ಮೊಬೈಲ್ಳ ಮಾತಾಡ್ಕೊತ ಆಕ್ಸಿಜೆಂಟ್ ಟ್ಯಾಕ್ಸ್ ಹತ್ತಾರಂತಲ
ಹೇಳಳುಪ್ಪಾ
ಎಲ್ಲ ಅನ ಆತಿದ್ರ ಬೈ ಬ ಇವು ಎನ್ ಎಲ್ ಪಾಟೀಲ್ ಸರ್ ಎಲ್ಲಾರೂ ಭಾಷಣ ಮತ್ತ ಈಗ ಒಂದ್ ಕ ಕ್ಯ ಆರ್ ಕೋಡ್ ಹಚ್ಚಿದಾರ ನೋಡ ಕಾಲೇಜ್ ಮುಂದೆ
ಹ್ಮ
ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದೆ ಅಂತೇಳಿ
ಹಾ
ಸ್ಕ್ಯಾನ್ ಮಾಡಿ ಯಾರಾರ ಸ್ಮೋಕಿಂಗ್ ಡ್ರಗ್ಸ್ ಗಾಂಜಾ ಏನ್ ಶೇತ ಇದೆ ಅಂದ್ರ ಅವ್ರ ಫೋಟೋ ಕ್ಲಿಕ್ ಮಾಡೋುದು ಕ್ಲಿಕ್ ಮಾಡಿದ್ರ ಆಡ್ ಮಾಡಿ
ಹ್ಮ್
ಅವನ್ ನೇಮ್ ಅವ್ನ್ ಅಡ್ರೆಸ್ ಕಾಲೇಜ್ ಹಾಕ್ಬಡ್ತ
ಅಲ್ಲಿ ಬಂದ್ ಬಿಡಿ ತರಣ ಹೊತ್ತರನ
ಇಲ್ಲಿ
ಹಾ
ಹ್ಮ ಹ್ಮ
ಹ್ಯಾಂಗ ಎದಕ್ ಹಾಕೋದ್ ಮ
ಇಲ್ಲ ಹಾ ನಾವ ಹಾಕಿವ ಒಂದು ಗೊತ್ತಾಗಲ್ಲ
ಹಂಗಲ್ಲ ಅದ ತಿಳಿಸಿ ಹೇಳ್ತಾರ ಒಟ್ಟೆ
ಹ ಅದ ಕರ್ಕೊಂಡ್ ಬರ್ತಾರತ್ತ ಅದ್ ಬಿಡ್ಸು ಆರೋಗ್ಯ ಇಲಾಖೆ ಇರ್ತಾವಲ್ಲ
ಹ್ಮ್ ಅಲ್ಲಾ ತರ
ಹ್ಮ್ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡ್ ಹೋಗಿ ಅವ್ರು ಬಿಡಿಸಸ್ತಾ ಇರತ್ತೆ ಅವ್ರ ಭವಿಷ್ಯ ಸುಧಾರಸ್ತಾ ಇತ್ತೆ
ಹ್ಮ್
ನಾವ ಹೇಳಿವವಿ ನಾವ ಕ್ಲಿಕ್ ಮಾಡಿ ಕಳ್ಸಿವವಿ ಅನ್ನೋದು ಅವ್ರಗಿಗ್ ಗೊತ್ತಾಗಲ್ಲ ತೋಟೆ ಒಟ್ಟೆ ಅವ್ರ ಫೋಟೋ ಅ ಹಾಕತ್ತತ್ ಹೊಳೆ ಅವ್ರನ್ನ ಕರ್ಕೊ ಹೋಗ ಎಲ್ಲಾ ಬಿಡಿ ಶೇ ಸುದ್ ಮಾಡ್ತಾರಂತ
ಅಭಿಯಾನ ಕಳಸಣ
ಮ ಈ ಯ
ಶಿವನಗೌಡ ಅಭಿಷೇಕ್
ತರುಣ ಹ ಹೇ ತರುಣ ಪುಲ್ ಭೈ
ತರೋನಾ
ಹ್ಮ್ ಎಲ್ಲಿ ಇಲ್ಲಿಗಲ್ಲ ಏನೇನ್ ಮಾಡ್ತಾರಲ್ಲಾ ಅಂದ್ರೆ ಎಲ್ಲಾರಗ ಕಸಿ ಬಿಡದು
ೊಂದು ಬು ರಜಿಸ್ಟ್ರಷನ್ ಆಗಐತಿ ಬು ಖುಷ ಆಗಿತಾನು
ತರುಣ್ ರೆಜಿಸ್ರೇಷನ್ ಆದಗ ಒಂದು ಕಾಲ್ ಮಾಡಿಲ್ಲಬಯಿ ನಂಗ ಇನ್ನೂರಿಗೆ
ಕ ಕೆಲವ
ಹಾ ಅಗ ಹ ಅವಂಗ ತಗಬಯ
ನಾ್ ಹೇಳನೇನ್ ನಾಳಕತ್ಪಾತ ಹರಯ ಮಾಡಿಲ್ನು ನಿನ್ೇಏನಾದ್ರು
ಹರಿಯಾಗೆ ಹಡಳ ಬಂದ ತಕ್ಷಣ ಫೋನ್ ಚನ ಅವನಿಗೆ
ಹ್ಮ್
ನಿಂಗ ಬರ ಅದ್ಲ ಇಲ್ಲಯ ನಿನ್ ನಂಬರ್ ಹಾಗಾದ ಮೆಸೇಜ್ ಮಾಡಿದ್ ನಂಗ
ಹ್ಮ್
ನಿಮ್ದ್ ರಿಜಿಸ್ಟ್ರೇಷನ್ ಆಗೇತ್ ನೋಡ್ಲಿ ಅಂತ ಮಾಡಿದ
ಹ್ಮ್
ಹ್ಮ್ ನಂ ಗೊತ್ತೈತೆ ಹೇಳನಿ
ಹ್ಯಾಂಗ ಆೈತಿಲಿಮ್ಮ ನೀ ಅಂತೂ ನಂದು ಹಾಕಿ ಎಲ್ಲ ಅನ್ಬೇಕುಾ
ಹ ಹಾಕಿದಲ್ಲ ಪ ಹೆಂಗಗತ್ತೆ ನಾ ಅಲ್ಲಿಯೇ ಹ್ಮ್ ಅಲ್ಲಿ ಸೂರ್ಯ ಹಾಕೆ ಅನ್ನದ ಮತ್ತ ಹಕ ರಾತ ನಯಾಕತ್ಲಿ ಅಂದ
ಹ್ಮ್
ಮತ್ತತ್ ಅಲ್ಲಿ ಈ್ ಇತ್ತದ ನೋಡ ಮ್ಯಾಗ ಹೆಲ್ಪ್ಲೈನ್ ಇತ್ತದ
ಹ್ಮ್
ಅಲ್ಲಿ ಹೋಗಿ ಈ ಪ್ರಾಬ್ಲಮ್ ನಂದು ರಿಜಿಸ್ಟ್ರೇಷನ್ ಆಗೋಲ್ತ ತಪ್ಲೈ ಹಾಕಿದೆ
ಹ್ಮ್ ಹಂಗ ಹಾಕೋುದ ಅದೇನ ಉಪಾಯ ಹೆಲ್ಪ ಮಾಡಡುದಲದ ನಾ ಮೂರು ನಾಲ್ಕು ದಿವಸ ಗುದಾಡಿನ ಹ್ಮ್ ಇವ್ ಕೋಆರ್ಡಿನೇಟರ್ ಅವಂಗ್ರೆ ಮುಗಿತ
ಮೆಸೇಜ್ ಬಂದುತು ಪಾ ವಾಟ್ಸಪ್ ಕೆ
ಹ್ಮ
ಆ ವಾಟ್ಸಾಪ್ ಗೆ ಬಂತು ಆಮೇಲೆ ಮತ್ತ್ ಪಿ ಎಸ್ ಆಯತಿ ಹಿಂಗು ಹೇಳಿದ್ರ ಸೈಲೆನ್ಸರ್ ಯಾರ ಒದರ್ಷ ದುಡ್ಡು ಎದಕ್ ಬೇಕ ಸೀಜ ಮಾಡ್ತೀವಿ ಗಾಡಿ
ಹ್ಮ ಅಂಧ್ರನಾ ನಾನೇನು ಒದರ್ಸಂಗೇ ಲಪಾ
ಬೈ ನೀವುಸ ಎಕ್ಟ್ರಿಕ್ ಆಯ್ತ ನಮ್ದ ಎಲ್ ಅದ್ರಷ್ಟುನು
ಹ ಹಂಗಲ್ಲ ಹಂಗ ಗಾಡಿ ತಂದು ಒಂಗ್ ವರ್ಶಿಲ್ ನ ಒದರ್ಶಿಲ್ ಪ್ರೋಸೆಸ್ ಬೇಕಾಗ್ತ
ಹ್ಮ್ ಪ್ರೆಸಸ್ ಗಳು ಇವಾಗ ಶಿಲ್ಲು ಅವೆಲ್ಲ ಅಷ್ಟೇ ತರುಣ್ ಏನ್ ಹೊದರ್ಶೀಲ್ ಬೈ
ಅದರ್ಶ ಜೀಟಿ ತಂದ ಬಡ್ರ ಹೋದ್ರಿಸಿ ಬಿಟ್ಟಪ್ಪ ಅಲ್ಲಿ
ಎಲ್ಲಿ ನಾನ ಅವನ್ ಹಿಂದ ನಾನು ಅವನ್ ಹಿಂದಿದ್ನಿ ಹೋಗ
ಪ್ಲಾಟ್ದ ಲೆ ನಾವು ಫೋಟೋ ಹೊಡ್ಕೋ ಮತೆಗೆ ಜೀಟಿ ತೊ ಬಂದುಹೊಡ್ಕೊಂಡ್ ಇವೆಲ್ಲ
ನಾನು ತರುಣ್ ಹೋಗ್ಯ ಜಿಟಿ ಇಸುಕ ಬಂದಿವೆ ಇಸುಗ ಬಂದ ಪೊಲೀಸ್
ಸರಿಯ ಅದು ಇಲ್ಲ ಹಾ. ಹಲೋ ಹಾ ಅದು ಇಲ್ಲಿ ಐತೆ.
ಜಿಟಿ ಗೆಇನ್ಶೂರೆನ್ಸ್ ಹಾ ಇವು ಇದಕ್ಕೆ ಕಲ್ ಮಾ ಕಾಲ್ ಮಾಡಕ್ಕತಿದ್ದ ಇವ ಅಭ್ಯೆ ಬೆಂಕಿ.
ಏನ ಹೇಳಕ್ಕೆಗತಿದ್ದ
ನಿನಗೆ ಫೋನ್ ಹಚ್ಚಾ ನಂತ ಲಾ
ಹಚಾನ್ ಎದಕ್ಕದು ಅಂತ ಗೊತ್ತಾಗ್ಲಿಲ್ಲಪ್ಪ ಎತ್ತಿಲ್ಲ
ನಂಗಚನ ಅರೆಕ್ಸ್ ಬಗಾಯತ್ ನಂಗ ಆರ್ ಎಕ್ಸ್ ಬೇಗ ಆಯತು ಸೂರಜ್ ಫೋನ್ ಎತವಲ್ಲ ಅಂದ
ಯದಕ್ ಬೇಕತ್ತ ಮಾರಕ್ ಸರ್
ಹೊಸದು ಬೇಕಂತ ಯಾವ್ದ್ರ ಇದ್ರ ತೋತಾನತ್ತ
ಸಾಯಪ್ಪ ಏಕ ನನಗೆ ಇದ್ ಹೇಳ್ತಾನ ಲೇಪ್ಪ ಎರಡ್ ವಾರದಾಗ ಒಮ್ಮೆ ವಾರದ ಪೋನಸ್ತಾನ ಹ ಆರಕ್ಸ್ಬೇಕು ನನ್ ಕಡೆ ಕ್ಯಾಶ್
ಇಲ್ಲ ಇಲ್ ಭಯ ನಾ ಕೇಳೇನೆ ಯಾವ್ ಬೇಕತ್ ಇಲ್ಲ ಅವ್ ಹಂಗ ತಲ ತಿನ್ ತಿಿನಾ ಫೋನ್ ಹಚ್ನೆನ ಏನ ಇಲ್ಲ ಅಂದ
ಹ ಅಂತ ಅಂತಾನ ಹತ್ಸಟ್ವ ನ್ ಎಕೆ ನಮ್ಕಡೆ ಬಜೆಟ್ ಎಂಬತ್ತು ಗೊತೈತಿ ನಂಗ ಅರೆಕ್ಸ್ ಹುಡುಕಿ ಆಡ್ಕೋಡು ಹಿಂಗ ಮಾಡ್ತಾನ ತಮ್ಮ ನಿನ್ ಗೊತ್ತ್ ಹೈತಿ ನೀವ್ ಹಚ್ಚವ ನನಗ ಈಡತ್ತಂ.
ನಾಳೆ ನಾಳೆ ಅವಂಗ್ ಹಚ್ಚುನಾ ಹಚ್ಚು ಒಟ್ಟ ತಲ್ಲಿ ತಿನ್ನುನ್ ಬೈ ಒಟ್ಟ
ನಾ ಹಚ್ಚಲಿ ಅವಂಗ ನಾ ಮೊದಲು ಏಕ ತೆಲಿ ತಿಂದೀವಿ ಈಗ ಬಾ ನಮ್ದ ತೆಲಿ ಸರಿ ಮಾಡಕೊ ಅಚ್ಚುಮ.
ಹ ಅದಕ್ ನಾವ್ ಕೂಡಿ ಹಚ್ಬಬೇಕ್ ನಾವು ಒಬ್ಬೊಬ್ಬರು ಇರ್ತಿವಿ ಅವರು ತಲಿ ತಿಂದನ್ಬಿಡ್ತಾನ ಅವ.
ಹನ್ನೊಂದ್ ನಿಮಿಷಕತ್ತ ನಾ ಕಾಟ್ ಮಾಡಿ ನಿನಗ ಈಗ್ ಹಚ್ಚತಿ ನೋಡ. ಹ ಇದ್ರಾ ಗ ಆಪ್ ನ ಗಿರ.
ಹ್ಮ
ಹಾ ಟ